ಹಲೋ ಹ ಆಂಟಿ ಹೂ ಅಂಟಿ ಆರಾಮ್ರಿ ನಿವರಿ
ಹ್ಮ್ ಆರಾಮದೇನ ನೋಡವಿ ಊಟ
ಊಟ ಆತ್ರಿ ಆಂಟಿ ನಿಮ್ದ್ರಿ
ಹೂ ನಂದು ಈಗ್ ಜಸ್ಟ್ ಆಯ್ತ್ ನೋಡವ್ವಿ
ಏನ್ ಮಾಡಿದ್ರಿ ಊಟಕ್
ನಾನು ಈಗ ಜಾಸ್ಟ್ ಇಲ್ಲವ್ವಿ ರೈಸ್ ಸಾಂಬಾರ್ ಮಾಡಿದ್ನಿ
ಹೂ ನ್ರೀ
ತಿರ ತಡಿ ಅಂತ ಹೇಳಿ ಹಚ್ದೆ ನೋಡವ್ವಿ
ಹೂ ನ್ರಿ ಕೆಲ್ಸಕ್ ಹೋಗ್ ಬಂದ್ರಿ ಇವತ್ತ
ಹಾ ಹೋಯಿಬಂದ್ ನೋಡವಿ ಮತ್ತೆ ನಿನ್ ಸ್ಟಡಿ ಹೆಂಗ್ ನಡಿಯಾತೈತಿ
ಇ ಶ್ರದ್ಧಾ ಹೆಂಗ್ ಅದಾಳ್ರಿ
ಹ್ಮ್ ಶ್ರದ್ಧ ಆರಾಮದಳ ಅಂತ ನೋಡಾವಿ
ಹ್ಮ್ ಫೋನ್ ಮಾಡ್ರಿತಾಳ್ರಿ ತಗಿ ಕಾಲ್ ಗಂಟಿ ಬಿಸಿಏ ಮಾಡತ್ ತೆನ ರಿ ಈಗ
ಹೌದೆನ ಅವಿ ಈಗೇನ ದು ಳ್ಗೀಗ ಟೆಂತ್ ಮುಗುತ್ ಅಂದ್ರ ಫಸ್ಟ್ ಪಿಯುಗ್ ಸೈನ್ಸ್ ತಗೊಂಡ್ರ ಚಲೋ ನಾ ಕಾಮರ್ಸ್ ತಗೊಂಡ್ರ ಚಲೋ ಅವಿ
ಸೈನ್ಸ ತಗೋಲಿ ಬಿಡ್ರಿ ಆಂಟಿ
ಹೌದಾ ಅಂದ್ರವಿ ಆಕಿ ಸೈನ್ಸ್ಯಾಗ ಅಷ್ಟಿದು ಇಲ್ಲಾ ಅದಕ್ಕ ಕಾಮರ್ಸ್ ಬರೆ ಕಾಮರ್ಸ್ ಅಂತಳವ್ವ ಅಕ್ಕಿ ಸೈನ್ಸ್ ಮಾಡಂತಂದ್ರು ವಲ್ಲೆ ನಾನು
ಅಂದ್ರಕಿ ಮುಂದ ಸಿ ಎ ಅದು ಮಾಡಕಿದಾಳೇ ಏನ್ರಿ
ಸಿ ಎ ಆಗ್ತಾಳಂತ್ ಅಪ್ಪಿ
ಹ ಅದಕ್ ಮತ್ತಕಿ ಕಾಮರ್ಸ್ ಅಂತಾಳ್ರಿ ಚಲೋ ಆಯ್ತ್ ಚಲೋ ಆಕೇತ್ ಬಿಡ್ರಿ ಅಕಿ ಏನ್ ಮ್ಯಾತ್ಸ್ ನಾಗ್ ಶ್ಯಾಣೆ ಅದಾಳಲ್ಲ
ಹೂ ಅವ್ವಿ ಈಗನ್ಕದ್ ಎಜುಕೇಶನ್ ನೋಡಿಯಲ್ಲವ್ವಿ ಈಗ ಹುಟ್ಟದ್ ಹುಡ್ಗುರಿಗ್ ಸಿ ಬಿ ಎಸ್ ಸಿ
ಹೂನ್ರೀ ನೀವೇನ್ ಮಾಡ್ಬಿಡ್ರಿ ಅಂಟಿ ಆಕೀಗ ಈಗ ಸೆಕೆಂಡ್ ಪಿ ಯು ಮುಗಿದ್ಮೇಲೆ ಸಿ ಎ ಕೋಚಿಂಗ್ ಜೊತಿನ ಬಿಕಾಂ ನಾರ್ಮಲ್ ಡಿಗ್ರಿ ಬರ್ತೇತ್ ನೋಡ್ರಿ
ಹಾ ಅವಿ
ಅದನ್ ಮಾಡಿಸ್ಬಿಡ್ರಿ ಸಿ ಎ ಜ್ಯೊತಿನ ಆತಾಗ್ ಸಿ ಎ ನು ಕೋಚಿಂಗ್ ಕೊಡ್ತಿರ್ತಾರೀ
ಹ್ಹ
ಇತಗ್ ಬಿಕೊಮ್ ಡಿಗ್ರೀ ನು ಡಿಗ್ರಿ ಮುಗಿತಾ ಇರ್ತೀತೆ ಮೂರ ವರ್ಷ ಆಮೇಲೆ ಮೂರು ವರ್ಷ ಆಗಂತ್ಲೆ ಅಕಿಗೊಂದ್ ಸಿ ಎ ಎಕ್ಸಾಮ ಬರಕೊಂಬಿಡನ್ರೀ ಫರ್ಸ್ಟ್ ಅಟೆಮ್ಟ ಇಲ್ಲ ಹಂಗ ಡಿಗ್ರಿ ಒಳಗ ಇದ್ದಂತ್ಲೇನು ಬರ್ಕೋಬೋದು ಅನಿಸ್ತತೇತ್ರಿ ಅದ್ನಗ್ ಸಾಮ ಹಂಗ ಮಾಡಂತ್ರಿ ಈಗ್ ಸೈನ್ಸ್ ಈಗ್ ಸೈನ್ಸ್ ಜೊತೆ ಇದನ್ ಮಾಡ್ಸ್ತಿರ್ತ ಅದ್ ಗೊತ್ತಲ್ರಿ ನೀಟ್ ಕೋಚಿಂಗ್ ಜೆ ಡಬಲ್ ಇ ಕೋಚಿಂಗ್ ಸಿ ಎ ಕೋಚಿಂಗ್ ಕೊಡ್ತಾರ್ರಿ ಡಿಗ್ರಿ ಬಂದ್ಮೇಲೆ
ಹ್ಮ್
ಹಂಗ್ ಮಾಡಿಸ್ಬಿಡ್ರಿ ಆಕಿಗ
ಹಂಗ್ ಮಾಡ್ಸಿದ್ರ ಒಳ್ಳೇದೇನವ್ವಿ
ಇರು ಒಳ್ಳೇದ್ ನೋಡ್ರಿ ಆಂಟಿ ಅತ್ ಈತಾಗ್ ಡಿಗ್ರಿನೂ ಆಕೈತೆ ನಿಮ್ ನಮ್ದ್
ಹಾ ಹಾ ಓದಪ್ಪಿ
ಕೋಚಿಂಗು ಆಕ್ಕತಿ
ಹೌದು
ಫ್ರೆಂಡ್ ಅವ್ರಕ್ಕ ತಂಗಿ ಒಬ್ಬಕಿ ಮಾಡಕತ್ತಾಳ್ರಿ ದಂಗ ಹಾ ಸಿ ಎ ನ ಮಾಡಾತ್ ತಿದ್ಲು ಅದ್ರ ಅಕ್ಕಿ ಅಕ್ಕಿ ಕೈಯ್ಯಗ್ ಆಗ್ಲಿಲ್ಲ ಬಿಟ್ಲು ಬಿಡ್ರಿ ಅದ್ನ ಈಗ ನಾರ್ಮಲ್ ಬಿ ಹು ಆಂಟಿ ಹಾರ್ಡ್ ವರ್ಕ್ ಮಾಡಿದ್ರ ಬಾಳ್ ಚಲೋಐತಲ್ರಿ ಅದಂದ್ರ
ಹ್ಮ್ ಹ್ಮ್ ಈಗೇನ್ ಬಿಡವಿ ಈಗ್ ಈಗ ನೋಡಿ ಇಲ್ಲ ಹುಟ್ಟಿದ್ ಹುಡುಗರ್ರಿಗೆ ಸಿ ಬಿ ಎಸ್ ಸಿ ಹಾಕ್ತಾರೆ ಈ ಎಲ್ ಕೆ ಜಿ ಯು ಕೆ ಜಿ ಸಿ ಬಿ ಎಸ್ ಸಿ
ಹೌದ್ರ ಅಂಟಿ
ಹ್ಮ್ ಈಗ ಮೇನ್ ಎಲ್ಲರ ಎಲ್ಲರ ಕೆಲ್ಸಕ್ ತಗೋಬೇಕಾದ್ರು ಕಂಪ್ಯೂಟರ್ ಆಐತೇನೆ ಅಂತ ಕೇಳಿ ತಗ
ತಗೊಂತಾರ ಈಗ ಏನ್ರೀ ಈಗ ನಮ್ಮ ಅಣ್ಣ ಅವ್ರ ಮಗ ಈಗ ಐ ಸಿ ಐ ಸಿ ಹಚ್ಚಾರ್ ನೋಡ್ರಿನ್ರಿ ಲಕ್ಷ ರೂಪಾಯ ಫೀಸ್ ಬರೆ ಯುಕ ಚ
ಹಾ ಯು ಕೆ ಜಿಗೆ ನಾವವು ಒಂದ್ ಲಕ್ಷದಾಗ ಇಡೀ ಸ್ಯಾಲಿನ ಮುಗಿಸಿದ್ವಿ ಈಗ ಏನ್ ಬಿಡವ ಎಲ್ಲಾ ಎಜುಕೇಶನ್ ಮ್ಯಾನ್ ಇಂತತಿ ಯಾವ ಮಕ್ಳು ಯಾವ ಹೆಣ್ಮಕ್ಳು ಮ ನೋಡ್ ಟೆಂತ್ ಕಲ್ತಾರ ಅನ್ನಂಗನೆ ಇಲ್ಲ ಈಗ ಎಲ್ಲಾರು ಡಿಗ್ರಿನ ಮುಗಸಿರ್ತಾರ
ಹೌದೌದ್ರಿ ನೀವ್ ಬೆಸ್ಟ್ ಅಂದ್ರೆ ಶ ಹಂಗ ಮಾಡಿಸಬಿಡ್ರಿ ಅಂಟಿ ಯಾಕೀಗ ಡಿಗ್ರಿ ವಿತ್ ಸಿಎ ಕಚಿಂಗ್
ಹೌದ ಮ ಹೋ ಹ ಅವ್ರಿಗೆ ಕಲೆ ಹಾಕನು ಈಸಿ ಆಗುತ್ತೆ
ಈಸಿ ಆಗ್ತೈತಿ ಆಮೇಲೆ ಅವ್ರ ಈಗ ಬಿಕಾಮ್ ಡಿಗ್ರಿ ಮಾಡ್ತಿರ್ತಾರಲ್ಲಾ ದಿನಾ ಕಾಲೇಜಿಗೆ ಹೋಗ್ ಹ ಬಬೇಕಂತ ನಿಲ್ಲ ಅವ್ರು ಅಲ್ಲೇ ಅವ್ರು ಎಲ್ಲಿ ಇರ್ತಾರ ಅಲ್ಲೇ ಕುೂತ್ ದತ ಅಂದ್ರ ಅದ್ಕೂ ಬಿಡ್ತ ಎಕ್ಸ್ಟ್ರಾನ ಅಲ್ ಮಾಡಕ
ಹೌದು ನ ಬಿ
ಸಿ ಎ ಕೋಚಿಂಗ್ ಮೇಲೆ ಬರೀ ಫೋಕಸ್ ಮಾಡ್ತೇನ ಅಂದ್ರೆ ಅದಕ್ಕೂ ಬಿಡ್ತಾರೆ ಇವ್ರದೇನ್ ನೀವು ಇದು ಡಿಗ್ರಿ ಲಾಸ್ಟ್ ಎಕ್ಸಾಮ್ಸ್ ಇರ್ತಾವಲ್ರರಿ ಅವಾಗ ಹೋಗಿ ಬರ್ದ್ ಬರ್ಬಕ್
ಓಹೋ ಅಷ್ಟಾವ ಇಲ್ಲೇ ಕುಂತು ಓದ್ಬೋದು ಅವರು
ಬಹುದು ಅಂದ್ರೆ ಕೋಚಿಂಗ್ ಎಲ್ಲಿ ತೊಗೊಂತಿರ್ತಲ್ಲ ಅಲ್ಲೇ ಅದ್ ಇರ್ತಾವ್ರಿ ಕಾಲೇಜ್ ಡಿಗ್ರಿ ವಿತ್ ಸಿ ಎ ಕೋಚಿಂಊಗ್ ಅತ್ರಿ ಅಂತಲ್ ನೋಡ್ ಹಚ್ಬೇಕು ಈಗ ಬೆಂಗಳೂರ್ ಮೈಸೂರ್ ಹಿಂಗ ಅದಾವ್ರಿ ಅವ ಅ ನೋಡ್ ಹಚ್ಬೇಕು ರೀ ಸರ್
ಹೌದ ಅಪ್ಪಿ ನಿಮ್ ತಮ್ಮಾನ ಎಲ್ಲ ಹೆಚ್ಚಿರತಿ ಫಸ್ಟ್ ಇವಕ್ಕೆ ಎಲ್ಲ ಹೆಚ್ಚಿದ್ರಿ ಮಂಗ್ಳೂರ್ ಕಡೆ ಅಷ್ಟು ಹ್ಮ್
ಹ ಆಳ್ವಾಜ್ಐತಲ್ರಿ ಅಲ್ಲಿ ಹಚ್ಚೇವ್ರೀಂಟಿ
ಹೌದುಷ್ಟು ದೂರ ಆ
ಹ್ಮ್ ಇಲ್ಲಿದ್ರೆ ಸುನೆ ಅವ್ರ ಹುಡ್ಗರು ಹಓದಂಗಿಲ್ಲಲ್ರರಿ ಅಂಟಿ
ಹೌದಬಿ ಈಗೆಲ್ಲಾ ಅಲ್ಲ ಏನ್ ಎಜುಕಷನ್ ಎ ಒಟ್ಟ ಎಜುಕಷನ್
ಅವ್ನೀಗ ಸುಮ್ ಕಾಮರ್ಸ್ ಮಾಡ್ತೇನಂದ್ರ ಒಲ್ಲಂದ್ ನ ರೀ ಸೈನ್ಸ್ ಮಾಡ್ತಾನಂದ್ರಿ ಇಲ್ಲ ಎಲ್ಲಾಕೇತ್ ಹೇಳ್ರಿ
ಹೌದತ್ತೆ
ಅಲ್ಲೇ ಹಚ್ಚಿದ್ ವಂಟ ಅವ್ ಸೈನ್ಸ್ ಮಾಡ್ದ ಅವ ಕಾಮರ್ಸ್ ಮಾಡ ಹನ್ರಿ ಹೋಗಿ ಬಿಟ್ಟ ಬ ಅಲ್ಲಂಟಿ ಇನ್ ನಮ್ ತಮ್ಮಂದ ಮೂರ್ ಲಕ್ಷ ಬಂದೈತ್ರಿ ಎಲ್ಲಾ ಸೇರ್ಸಿ
ಹಾ ಹಾ ಹಾ ನೀಟ್ ಎಕ್ಸಾಮ್ನು ಬರ್ಸಾತರಿ ನ
ಹಾ ಎಲ್ಲ ಆಂಟಿ ನೀಟ್ ಸಿ ಸಿಟಿ ಕೋಚಿಂಗ್ ಕೊಡ್ತಾರ ಅವರು ಅಲ್ಲೇ
ಹೌದು ನವೆೀ
ಆೇಲೆ ಬರಿಯದ ಅದನ್ನ
ಹ್ಮ್ ಹ್ಮ್ ಹ್ಮ್
ಒಂದ್ ಏನೈಐತಿ ಎರಡ್ ಲಕ್ಷಂಟ ಫೀಸ್ ಎಲ್ಲಾ ಉಟ್ಟದೆ ಎಲ್ಲ ಸೇರಿ್ಮ ಅವ್ರಿಗೆ ಊಟ ಎಲ್ಲಾ ಕರೆಕ್ಟ್ ಕೊಡತಾರಂರಿ
ಹ್ಮ್ ಹ್ಮ್ ಹ್ಮ್
ಅಕ್ಕಿಿಕ ಊಟ ಕೊಡ್ ಚಲೋ ಕೊಡ್ತಾರಂತ್ರಿ ಅಲ್ಲೇ
ಹಾ ಹ ಚಲೋ ಕೊಡ್ತಾರಪಿ ಬಟ್ ಇಲ್ಲಿ ನಮ್ಮಲ್ಲಿ ಏನೈತಿ ಅಲ್ಲೆಲ್ಲಾ ಅನ್ನ ಸಾಂಬರ್ರೈಸ್ ಸಾಂಬಾರ್ ಎಲ್ಲ ಭೀ
ಹಾ ಹಾ ಆಂಟಿ
ಕಿಂತಲ್ಲಿ ಎಜುಕೇಶನ್ ಬಾಳ ಚಲೋ ಐತಿ ಹ ಬಾಳ ಇದು ಎ ಕೊಡ್ತಾರಪ್ಪಿ ಯಾಕಂದ್ರೆ ಈಗ ನೋಡ್ ನೀ ಬೇಕ ಟೆಂತ್ ರಿಸಲ್ಟ್, ತಗೂ ಪಿ ಯು ತಗೊ ಡಿಗ್ರಿ ತಗೊ ಎಲ್ಲಾ ರಿಸಲ್ಟ್ ಉಡುಪಿ ಸೈಡ್ ಮಂಗ್ಗಳೂರು ಉತ್ತರ ಕರ್ನಾಟಕನ ಫಸ್ಟ್ ಐತಿ
ಹೌದೌದ್ರೀ ಆಂಟಿ
ಹಿಂಗಾಗಿ.
ಆಕಿದ ಎಷ್ಟ್ ದಿನ ಚೆಕ್ ಮಂತ್ರಿ ಆಂಟಿ ಖರ್ಚು ಅಲ್ಲಲ್ಲಾ.
ಅಲ್ಲೆಲ್ಲಾ ಕೂಡಿ ಈಗಕ ಕಾಮರ್ಸ್ ತಗೊಂಡ್ರ ಎಲ್ಲ. ಬಿ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಒಂದೈತೆ ಅಕಿಂದ.
ಹ್ಮ್ ಅಂದ್ರ ಆಳ್ವಾಸ್ ಕಿನ ಕಮ್ಮಿನ.
ಹಾ ಆಳ್ವಾಸ್ ಕಿನ್ನ ಕಮ್ಮಿ ಆತ ಒಂದ್ ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಬಂದೈತಪ್ಪ. ಮ ಕಾಮರ್ಸ್ ನೋಡ್ಲಿಕ್ಕ ಹಾ ಊಟದ್ದು ಎಲ್ಲಾ ಬಂತ.
ರೂಮ್ಸ್ ಎಲ್ಲ ಚೊಲೋ ಕೊಟ್ಟಾರನ್.
ಹಾ ಚಲೋ ಐತಪ್ಪಿ ಲೇಡೀಸ್ ಹಾಸ್ಟೆಲ್ ಐತಿ ಎಲ್ಲಾ ಚಲೋ ಸ್ಟಡಿನೂ ಚಲೋ ಐತಿ ಕನ್ನು
ಫೇಸ್ ಏನ ಅಂತ್ರಿ
ಅ ಕಾಲೇಜ್ ಇ ನೈನ್ ತರ್ಟಿಿಂದ ಫೋರ್ ತರ್ಟಿ ಮಟ್ಟ ಅಪ್ಪಿ
ಫೋರ್ತ್ ಸಂಜಿ ಮಟಾಯ ತಲ್ ರೀಯ ಆಳ್ವಾಜೋರ್ದ ಹಂಗಲ್ಲಂಟಿ ಬೆಳಗ್ಗೆ ಎಷ್ಟ ಇಷ್ಟ ಏಳು ಗಂಟ ಅಿಂದ್ರ ಮಧ್ಯಾಹ್ನ ಹನ್ನೆರ ಗಂೆ ಒಂದ್ ಗಂಟೆಗೆ ಮುಗಿತತ್ ಅವ್ ಕಾಲಜ್
ಹೊಓ ಹೋ ಹೌದು ನೀ ಹ್ಮ್ ಇವರು ಹಂಗಲ್ಲ ಒಂಬತ್ತು ಹದ್ಿನೈದು ಹೋಗೋುದಂತೆ ನಾಲ್ಕೂವರೆ ಮಟಾನು ಕಾಲೇಜ್ ಅಪ್ಪಿ ಹಂಗೆಲ್ಲಚ್ಚು ಹಾ ಸಡಿ ಅವರ್ ಸಗತಪ್ಪಿ ಮತ್ತ ಮಾರ್ನಿಂಗ್ ಬೆಳಿಗ್ ಗೆ ಐದುವರೆ ಅಂದ ರೆಬಸ್ತಾರಂತೆ ಹಂಗೆಲ್ಲಾ ಚುಲೋತಪ್ಪಿ ಅಲ್ಲ ಎಲ್ಲಾ
ರ ಹಾ ಹಾ
ಆದ್ರರು ಈಗ ಎಜುಕೇಶನ್ ಮುಖ್ಯಲ್ವೀ
ಹೌದ್ರಿ ಅಂಟಿ ಬೆಳಗ್ಗೆ ಎಷ್ಟೊತ್ತಗ ಬಿಸ್ತಾರಂತ್ರಿ ಅಲ್ಲೇ
ಐದುವರೆಗೆ ಹೇಳಿ ಎಬ್ಸಿ
ಇವರ್ದ ನಾಕು ನಲ್ವತ್ತೈದಕ್ಕ ಎಬ್ಸತಾರಂತ ಬೆಲ್ ಮಾಡಿ ಹಾ ಹೇಳಬೇಕಂತ್ರಿ ಲೈಟ್ ಆಫ್ ಲೈಟ್ ಆನ್ ಮಾಡ್ಬಿಡ್ತಾರಂದ ಫ್ಯಾನ್ ಆಫ್ ಮಾಡಿ ಎದದ ಕುಂದ್ ಕುಂದ್ರ ಅದ ಬ್ರಶ್ ಎಲ್ಲಾ ಮಾಡಿ
ಈಗ ಹೌದ ಇನ್ನ ಕೆಲ್ಸಕ್ ಹೋಗ ಮುಂದ ಅದ ನೋಡ್ತೇರಲ್ಲ ಪಾಪ ಅವ್ರಕಿಂತ ಅವ್ರ ಬ್ಯಾಗ ಓಜ ಎರವಲು ಅವ್ ಅನ್
ಹೌದಂಟಿ ಅವಕೆಲ್ಲ ಸಿ, ಬಿ, ಎಸ್ ಸಿಗಹಚ್ಚಿ ಐ ಸೇಸಿಗಚ್ಚಿತ್ ಪೆರೆ ಚಿನ್ ಮಾಡ್ಬಿಡ
ಹೌದು, ಅವ್ರಿಗೆ ರಾತ್ರಿ ಹೋಮ್ ವರ್ಕ್ ಹೇಳಿದಕೊಡದ್ರಾಗ ಹೊಡ್ದ ಅರ್ಧ ನಾವ ಭೈಯಾಟ ಮಾಡಿರತೀವಿ.
ಈಗ ಎಲ್ಲ ಹೋಮವರ್ಕ್ ಯಾರು ಹೇಳಿ ಕೊಡೋಂಗಿಲ್ಸೀದ ಟ್ಯೂಷನ್ ಗೆ ಹಚ್ಚಿ
ಹಾ, ಟ್ಯೂಷನ್ ಈಗ ಸ್ಕೂಲ್ ಫೀಸ್ ಕಿಂತ ಟೂಷನ್ ಫೀನ ಹ ಹೆಚ್ಚಿಗೆಯಾಗಿ ಟ್ಯೂಷನ್ ಕರ್ಚಿ ಬಿಡ್ತಾರ. ಹಾ ಈಗೆಲ್ಲಾ ಟ್ಯೂಷನ್ ಮಾಗ ನಿಂತಬಿಟ್ಟೈತ್ ನೋಡ ಅವಿ.
ಹ್ಮ್, ಈಗ ಯಾವಾಗ್ ಬರ್ತಲ್ರಿರಿ ಅಕ್ಕಿ ಮತ್ತ,
ಈಗೇನ ಕಳ್ಸಂಗಿಲಪಿ ಇದಕ್ ನವಂಬರ್ ಕಳಸ್ತೇನ ಅಂದಾರ.
ಏಯ್ ಇವ್ರದು ಅಷ್ಟ ಅಂಟಿ ನವೆಂಬರ್ನಾಗನ್ರಿರಿ ಅವ್ರದು. ದಸರಾ ದೀಪಾವಳಿ ಹಾಲಿಡೇಸ್,
ಹಾ, ಹಾ ಅಷ್ಟ ನೋಡವಿ. ಹೊರ್ಷದಾಗ ಎರಡು ದಿನ ಏನೋ ಕಳಿಸತಾರಂತ. ಹ್ಮ್
ನೀವಂಟಿ ನೋಡಾಕೆ ನೋೋಗಲ್ಲ
ಏನಿಲ್ಲ ಹೋಲ್ಬಿಡಪ್ಪ ಎಜುಕಷನ್ ಮುಖ್ಯ ಎದಕ ಸುಮ್ನೆ, ಇಲ್ಲ ಆದ್ರೆ ಸುಮ್ನೆ ಓದಂಗಿಲ್ಲಾ ಬಿಡಂಗಿಲ್ಲ ಟಿವಿ ನೋಡ್ಕೊತ ಕುಂದ ತರ ಸುಮ್ಮಲ್ಲಿ ಹಾಕ್ಬಿಟ್ರೆ ಎರಡ್ ವರ್ಷ ನಮ್ಗ ಇದು ಆತರ ಆಗ್ತತಿ.
ಹ್ಮ್, ಈಗ ಅವ್ರಿಗ ನ್ ಫೋನ್ ಎಲ್ಲ ಅದಾವ ಅಲಾವಿಲ್ಲನ್ಂಟಿ.
ಇಲ್ಲಪಿ ವೀಕ್ಲಿ ಒನ್ ಟೈಮ್ ಕೊಡ್ತಾರ, ಅದು ಒನ್ ಅವರ್ ಕೊಡ್ತಾರ.
ಹಾ, ಹಾ ಅಂದ್ರೆ ಇವರು ಓನ್ ಫೋನೇನ ಅವ್ರೇರಿ,
ಓನ್ ಫೋನು ಹೋಯ್ಬಹುದು. ಓನ್ ಫೋನ್ ಹೋದ್ರುನೂ ಅವ್ರು ವಾಡನ್ ಇಸ್ಕೊಂತಾರ ಅಲಿ. ಸ್ಟಡಿ ಟೈಮ್ ಅಂತೇಳಿ ಏಳುವರಿಂದ. ಇಲ್ಲ ರಿ ಕೊಟ್ಟಿಲ್ಲ., ಸ ಹಾ, ಎಲ್ಲಾವಾಡನ ಹಚ್ಚಿಕೊಡ್ತಾರ. ಹಾ, ತಮ್ಮ ಫೋನಿನಿಂದ ಹಚ್ಕೊಡ್ತಾರವಿ ಸ್ಟಡಿ ಅವರ್ಸ್ ಅಂತೇಳಿ ಇವ್ನಿಂಗ್ ಏಳುವರಿ ಇಂದ ಒಂಬತ್ತುವರೆ ಬಿಟ್ಟಿರ್ತಾರಲ್ಲವಿ. ಅವಾಗ ಅವ್ರು ವಾರ್ಡನ್ ಮುಂದಾಗ ಕುಂತು ಬೇಕಾದರಅವರು ಸಿಲ್ ಪಾಠ ಕೇಳಬೋದು ಫೋನ್ಯಾಗನ.
ಕೇಳ್ಬೋದು- ಕೇಳ್ಬೋದು ಹಾ, ಹಾ, ಹಾ
ಇನ್ಸ್ಟಾಗ್ರಾಮ್ ಇಲ್ಲ ಈಗ ತಾಕು ಅವ ರೀಲ್ಸ್ ಮಾಡ್ತಾರಲ್ಲ ಅವೆಲ್ಲಾ ಮಾಡಕೊಡಂಗಿಲ್ಲ ಅವಿ ಅವ್ರು.
ಹ್ಮ್, ಹ್ಮ್, ಹ್ಮ್
ಬರೀ ಹೋದ ಕಷ್ಟೆ ಕೊಟ್ಟಿರ್ತಾರ ಒನ್ ಅವರ್. ಊಟದ ಟೈಮ್ ಸಾಯಂಕಾಲ ಏಳುವರೆಯಿಂದ ಊಟ ಕೊಡ್ತ ಇರತಾರಂತವಿ ಬೆಳಿಗ್ಗೆ ನಾಷ್ಟಾ ಹ್ಮ್, ಹಿಂಗ ಕೊಡ್ತಾರಂತ ಒಟ್ಟ ಚಲೋ ಐತಿ ಅಂದ ಆದ್ರೂ ಓದದಿಲ್ಲಬಾಳ ಇದು ಮಾಡ್ತಾರಂತಪ್ಪಿ ಈಗ ಏನಾದ್ರ ಹಾ ಎಕ್ಸಾಮ್ ಅದು ಇತ್ತಂದ್ರ., ಒಟ್ಟ ಏಳು ಎಂಟುವರಿಯಿಂದ ಹನ್ನೊಂದುವರಿ ಮುಟ ಓದಕ ಕುಂದ್ರಬೆಕಂತವಿ. ಹಾ
ರಾತ್ರಿ ಅವರು ರಾತ್ರಿಓ ದ್ತೇನಂದ್ರ ಮತ್ ಲೈಟ್ ಅದು ಆನ್ ಮಾಡ್ ಇರ್ತರೇನಇವ್ರ ಏನ್ರ ಮಾಡ್ಬೇಕ
ಹಾ, ಕುಂತಹೋದಂಗಿಲ್ಲ ರೂಮ್ನಾಗ ಕುಂತು ಓದಂಗಿಲ್ಲಾ. ಸ್ಟಡಿ ರೂಮ್ ಅಂತೇಳಿ ಒಂದೈ್ತ್ರಿ ಹೊರಗ. ಷ್ಟಡಿರೂಮ್ನಾಗ ಬಂದ ಹಾ, ಓದ್ಬೋದು- ಓದ್ಬೋದ ಅಂಟಿ. ಬಟ್ ರೂಮ್ನಾಗಕ ಕುಂತು ಬೇರೆ ಹುಡ್ಗಿಯರ್ ಡಿಫ್ಟ್ ಮಾಡಿಕೊಂಡಿಲ್ಲ. ಮಾಡಂಗಲ್ಲ ಇಲ್ಲ, ಇಲ್ಲ, ಇಲ್ಲ ಅವ್ರದಏನಾದ್ರು ಪ್ರೋಜೆಕ್ಟ್ ವರ್ಕ್ ಆತು ತಗ ಓದದಿತ ಅಂದ್ರ ಹಿಂಗ ಹೊರಗ್ ಬಂದ ಕುಂದರ್ಬೋದ್ ರಿ ಹಾ, ಹಾ ಬರ ಏನಾದ್ರು ಅ ಹತ್ತು ಗಂಟೆ ಲಾಸ್ಟ್ ಹತ್ ಗಂಟೆ ಆಯ್ತಂದ್ರೆ ಇಲ್ಲಿ ಸ್ಟಡಿ ರೂಮ್ನಾಗ ಬಂದ ಓದ್ಬೇಕ ಅವಿ ಅವರ. ರೂಮ್ನಾಗ ಓದಂಗಿಲ. ಹಾ ಒಂದ್ಕ ಹಾ ಸ ಚೊಲ ಅದಾರ ಅಂತ ಅವಿ. ಹೊಂದ್ಕೊಂಡಾಳಂತ?
ಅಕಿನ್ ಫ್ರೆಂಡ್ಸ್ ಇಲ್ಲೇ ಇಬ್ಬರ ಯಾರೋ ಇದ್ರಲ್ಲ ಅವರ ಎಲ್ಲಾ ಹಚ್ಚಿದರ
ಅವರು ಇಲ್ಲಿ ಜಿ ಎಸ್ ಎಸ್ ಒಬ್ರ ಹಚಾರ ಅವಿ ಇನ್ನೊಬ್ರು ಇಲ್ಲಿ ಪ್ರೇರನಾ
ಪ್ರೇರಣಾ ಅವರು ಎಲ್ಲಾ ಕಾಮರ್ಸ್ ಸೈನ್ಸ್ ರೀ
ಇಲ್ಲ ಒಬ್ರು ಕಾಮರ್ಸ್ ತಗೊಂಡ್ರ ಒಬ್ಬರು ಸೈನ್ಸ್ ತಗೊಂಡರಾ ಅವಿ ಈಗ ನಾವು ಜಿಲ್ಮೆ ಮಾಡಿ ಸೈನ್ಸ್ ತಗೋಂತಂದ್ರ ಅಕಿಗ ಟಫ್ ಟಫ್ ಆಗಿ ನಾವ್ ವಲ್ಲೇ ಅಂದೇ ನೀನ ತಗೋ ಅನಬಾರ್ದಲ್ಲ ಅವಿ ಹೂ ಹೂ ಆಕೀ ಮ್ಯಾಕ್ಸ್ ನೋಳಗ ಚಲೋ ಅದಾಳ ಅವಿ ಹೂ ಸೈನ್ಸ್ ವಳಗ ಅಷ್ಟ ಆಕಿ ಇದು ಇಲ್ಲ.
ಹೂ ಹೂ ಅಕಿಗ ಮತ್ತ ಏನ್ ಇಂಟ್ರೆಸ್ಟ್ ಐತಿ ಅದನ ಮಾಡಸಿದರ
ಹೂ ಅದನ್ನ ಮಾಡಸೀದರ ಚಲೋ ಅಲ್ಲ ಅವಿಗೆ
ಹೌದ ಆಂಟಿ ಊಟ ಎಲ್ಲಾ ಸೆಟ್ ಆಗೇತ ಅಂತ ರೀ ಹ ನಾಳೆ ಸೂಟಿ ಕೊಡ್ತಾರಂತ ಏನ್ ಆಂಟಿ ಸಾಯಂಕಾಲ.
ಹಾ ಇವನಿಗ್ ಕೊಡ್ತಾರಂತ ಅಪ್ಪಿ ಗೋಬಿ ಹು
ಏನ್ ಬರೇ ಚಾ ಬೇಕಂದ್ರ ಅದನ್ ಕುಡಿಬೇಕು ಬ್ಯಾಡ್ ಅಂದ್ರ ಬಿಡ್ಬೇಕ.
ಇಲ್ಲ ಅಪ್ಪಿ ಇವ್ರಿಗೆ ಸಾಯಂಕಾಲ ಕೊಡ್ತಾರಂತ. ಅವಿ ಗೋಬಿ ತಿನ್ನೋರಿಗ್ ಗೋಬಿ, ನೂಡಲ್ಸ್ ಒಂದ- ದಿನಾ ನೂಡಲ್ಸ್ ಒಂದ್ ದಿನ ಗೋಬಿ ಒಂದ್ ದಿನ ಬಜ್ಜಿ
ನಾವ್ ಇವರಿಗ ಏನು ಇಲ್ಲಾ ನೋಡ್ರಿ ಆಂಟಿ ಸುಮ್ನ ರೊಕ್ಕ ಎಷ್ಟ ಮೂರ ಲಕ್ಷ ರೂಪಾಯಿ
ಈ ತಿಂಗಳ ಒಂದ ಸಾವಿರ ರೂಪಾಯಿ ಬಂದಿದೆ ನೋಡ ಅವಿ ಅವರದ ಹೌಸ್ಟೆಲ್ ಹಾಸ್ಟೆಲ್ ಫೀಜಿ ತಿಂಗಳಿಗ ಒಂದ ಸಾವಿರ ಬಂದಿದೆ ಅವ್ವಿ.
ಹೌದ ರೀ ಮೆಸ್ ಬಿಲ್ಲ?
ಹಾ ಮೆಸ್ ಬಿಲ್ಲ ಒಂದ ಸಾವಿರ ಬಂದಿದೆ ಅಪ್ಪಿ ನಿಮ್ದ? ಹಲೋ? ಹಲೋ ನಿಮ್ದ ಎಷ್ಟ ಬಂದಿದೆ ಅವ್ವಿ? ಹಲೋ? ಹಲೋ ನಿಮ್ದ ಎಷ್ಟ ಬಂದಿದೆ ಅವ್ವಿ? ಹಲೋ?
ಹಲೋ?
ಹಾ ಹೇಳ ಅವ್ವಿ? ನಿಮ್ದ ಎಷ್ಟ ಬಂದಿದೆ?
ಆಂಟಿ ನ
ಹಾ ಹೇಳ ಅವ್ವಿ? ಹಲೋ?
ಇನ್ನ ಪತ್ತೆ ಇಲ್ಲ